ಹ
ಹಲೋ
ಹಲೋ ಕೆಳಸ್ತ.
ಹಾ ಕೇಳಸ್ಲ
ಹ್ಮ್ ಆರಾಮದಿಲ್ಲ.
ಹಾ ಆರಾಮಣ್ಣ ನೀ ಆರಾಮ್.
ಹ್ಮ್ ನಾನ್ ಆರಾಮ್ ಮಾಡಪ್ಪ ಊಟ
ಊಟ ಆಗ ನೋಡಣ ನಿಂದ
ಹ್ಮ್ ನಮ್ದು ಆಯ್ತ ಬ ನೀೇನ್ ಜಸ್ಟ್ ನಾವ ಇಲ್ಲಿ ಒಂದ್ ಹೋಟ್ಲ್ ಇರ್ತ ಓಟಲ್ದ ಮಾಡಿದ ಊಟ
ಹೌದಣ್ಣ ಏನೇನ್ ಮಾಡಿದ್ರಣ್ಣ ಸ್ಪೆಷಲ್
ಸಾಲನ ಒಂದ್ ಕುಸ್ಕ ಆರ್ಡ್ರ್ ಮಾಡಿದೆ
ಹ್ಮ್ಮ್ ಣ
ಕುಸ್ಕಪ್್ಲಸ್ ಒಂದ ಒಂದು ನೂರು ಗ್ರಾಮ್ ಚಿಕನ್ ಕಬಬ್ ಒಂದು ಒಂದು ಮಸರ
ಹಾ
ಮುಂದ ಅನ ಚೂಸ ಆರ್ಡರ್ ಮ ಇಡ ಬಂದ್ಸದ ಇಏ ನ ಇಲ್ಲಿ ಆರ್ಡರ್ ಇ ಡೆಲಿವರಿ ಕೆಲಸ ಮಾಡತನ
ಹಣ
ಏನೊನ್ ಆ ಕಾಡ್ರವ ಆಡ ಕೊಟ್ಟ ಇ ರೂಮಿಗೆ ಹೋಗ್ಕ್ಷ್ಟೆ
ಹ್ಮ್ ಸೇಿಸ್ತವತ್ತು ಪಾರ್ಟಿ ವಜ್ಜಆಗ್ಯದ ಹೊತ್ತ ಉಊಟಾ ಗಿಟಾ ಎಲ್ಲಾ ಮಸ್ತ್
ಹ ಪಾಕಣಕನ್ ನಮ್ ಡೈಲಿ ರುಟೀನ್ ಅದಿವ ನಾವು ಕಂಟಿನ್ಯೂ ಸಿಲಿಗ ಬರ್ತವಲ್ಲ ನಾವು ನಾವು ಬಂದ್ಗೆ ಹ್ಮ್ ನಾವು ಬಂದ್ಗೆ ಹೋಟ್ಲ್ ಕುಂತ್ ಸಾಕಕ್ ನಾವು ಕಸ್ಟಮರ್ ಬಂದಸ ನ ಅವ್ರೀ ನಾವ್ ಏನ್ ಹೇಳೋದ ಬೇಕಲ್ಲ
ಅವ್ರೇ ಕೊಟ್ಟಬ ಬಿಡ್ತಾರ ಡೈಲಿ ಕಸ್ಟಮರ್ ಇದ್ದಿರ್ಬೇಕಕ್ ಪಟ್ನೆ ಬರೋನ ಗೊತ್ತಾಗಬಿಡ್ತದ
ಹ್ಮ್ ನಾನ್ ಡೈಲಿ ಹ್ಮ್ ನಾ ಡೈಲಿ ಬಂದ್ರ ಸಾಕ ಅವ್್ರ ಏನಿಲ್ಲ ಒಂದು್ ನೂರು ಗ್ರಾಮ್ ಕಬಾಬ್ ತರ್ತಾರೆ ಒಂದ್ ಕುಷ್ಕ ತರ್ತಾರೆ ಎರಡು ಪರೋಟ ಆ ಮತ್ತ ಒಂದು ಬಟರ್ಲ್ದ ಮೊಸಿರ್ ತರ್ತಾರ ಒಳ್ಳಾಗಡ್ಡೆ ನಿಮಮ್ಮೆಣ ಕಾಯ್ದು ಇಟ್ಟಬ ಬಿಡ್ತಾರ ಆಯ್ತು ನಾ ಏನ ಅವ್ರೆ ಮಾತ್ರ ಸಿಕ್ಕೋಲಿಲ್ಲ ಸುಮ ಬರದು ಊಟ ಮಾಡೋದು ಬಿಲ್ ಪೇ ಮಾಡೋದು ಹೋಗೋದು
ಹೋಗ್ಬಡದು ಅ ಡೈಲಿ ರೋಟೀನ್ ಸಿಸ್ತ್
ಹ್ಮ್ ಒಂದೊ್ ದಿನ ಬಲ್ ಪೇ ಆಗ್ಲಿಕ್ಕ ಅಂತ ಅಂದ್ರೆ ನಿಂದಿರ್ತಾರ ಅವರು
ಹ್ಮ ಹಾ ಹಾ
ಮುದ್ರೆಚ್ಚೆ ತರ ಮತ್ ಮರ್ತೇನ ಮ್ ಕೊಡ್ಬೇಕು
ಕೊಡಬೋದು ಮ ಡೈಲಿ ಹದತ್ತಿರ್ ಮತ್ತ ಉ್ದಿರಿನ ನಡತ ಅದ್ ಪೂರಾ ಒಂದ್ ಹದ್ೈದು ದಿನ ಬಿಟ್ಟಕ ಕೊಟ್ರ ನಡೀತೇವಿ ಡೈಲಿ ಕಸ್ಟಮರ್ ಇದ್ರೆ ಕೊಡಬೇಕ ಆತದ
ಹ್ಮ್ ನಿ ಹ್ಮ ನಿಂತಾರ ಸ್ಯಾಲ್ರಿ ಸ್ಯಾಲ್ರಿ ಆದ ಒಂದೊಂದ ವಾರ ತಾನ ಬ ಸಲ್ರಿ ಪೇಂಟಿಂಗ್ ಅವಾಗ ಲ ಅವ್ರ ಈ ಒಂದ್ ಮಾತಾಡಲ್ಲ ಹಾ ನೀವು ಬೇರೆಲ್ಲಾ ನಾವು ಬೇರೆ ಅಲ್ಲ ನೀ ಅವ್ ಕೊಟಂದ ಅವ್ರರು
ಹ್ಮ ಹಾ
ಆರಾಮ ಸ ನಾವು ಊಟ ಮಾಡಿದ್ ನಿ ನನ್ನ ಿಸ ನ ತಮ್ಮಬ್ಬ ಬರ್ತಾನ ತಮ್ಮಬ್ ಊಟ ಮಾಡತಾನ ಆರಾಮಾಯ್ ನಸದ ನಿನ್ ಬಲ್ಲಿಿ ಒಂದ್ ರೂಪಾಯಿರ್ಲಿಕ್ಕಪ್ಪಾ ಅಂತಂದ್ರೆ ಊಟ ಕೊಡ್ತಾರೆ ಅವ್ರಗ
ಹಾ ಹೌದು
ಹ್ಮ್ ಯಾಕಪ್ಪಾ ಅಂತಂದ್ರ ಮನುಷ್ಯಾಗ ನಂಬಿಕೆ ಮುಖ್ಯ
ಹಾ ನಂಬಿಕೆ ಮುಖ್ಯ ಕರೆಕ್ಟ್ ಅದ ನಂಬಿಕೆ ಇದ್ರೆ ಎಲ್ಲಿ ಹೋದ್ರೂ ನವು ಬ
ಹ್ಮ್ ಎಲ್ಲ ಹ್ಮ್ ನಾ ಇಷ್ಟುವ ಸುದ ನಾವು ಒಂದ್ ಕೆಲಸ ಮಾಡಬೋಐತಿ ನೀ ಇಲ್ಲಿ ತಿನ್ನತನ್ನ ತಿಿಂದಿ ಅಷ್ಟ ಊರ್ ಕಡೆ ಹೋಗ್ೋದಐತಿ ಯಾರ ಕೇಳಲ್ಲ
ಹಾ ಕರೆಕ್ಟ್ ಅದ್ ಕರೆಕ್ಟ್ ನಂಬಿಕೆ ಒಂದ ನಂಬಿಕೆ ಮೇಲೆ ಕೊಟ್ಟಿರ್ತಾರ ನಾವು ನಂಬಿಕೆ ಮೇಲೆ ಹೋಗ್ಬೇಕ
ಇವಾಗ ಅವಊ್ರಗ ಒ ಟೈಮ್ ನಮ್ಮ್ರ ಚದ ನಾನ ಒಂದ ತಿಂಳ ತನ ಅವ್ರ ಬ ಪೂಗಸತೆ ಕಡೆ ಊರಿಗೆ ಹೋಗಬದ ಕ್ಕಸಿದ್ರನ ಆತರ ಮಾಡಕ್ ಹಯ್ಯಲ್ಲ
ಹಾ ಇಲ್ಲಣ ಅದು ಒಟ್ಟಿಗೆ ಹತ್ತಲ್ಲ ಎಲ್ಲಿ ಹೋಗ್ಬೇಕ ಅಲ್ಲಿ ಹೋತವ್ ರೊಕ್ಕವು ಹಂಗ್ ಮಾಡದಾರ ಹಂಗ್ ಮಾಡದ ಸರಿ ಅನ್ಸಲ್ಲ
ಅಂದ್ರ ಅವ್ರು ಅವರೆೆಲ್ಲಾ ಕಷ್ಟಪಟ್ಟು ಅದು ಪಟ್ಟು ತಂದೆ ಇರ್ತಾರ ಅವರೆಲ್ಲಾ ಅಡುಗೆ ಮಾಡಿರ್ತಾರ
ಬೇಟರ್ಗಳಿಗ ಕೊಡ್ಬೇಕ. ಅವ್ರೆಲ್ಲ ಮತ್ತ ಅವ್ರು ತಂದ್ರಗಿನೂ ಕೊಡಬೇಕು.
ಹ್ಮ್.
ಅದ್ರ ಸಲ್ಲೆಗೆ ನಾವು ಹಂಗೆಲ್ಲ ಮಾಡಕೋಲ್ಲ ಯಾಕಂದ್ರ ನಾವ್ ಅವ್ರಿಗೆ ಮೋಸ ಮಾಡಿದ ಅಂತ ತಿಳ್ಕ ನಿನ್. ನಮ್ಗ ಮೋಸ ಮಾಡಿ ಮತ್ತೆ ಒಬ್ಬರು,
ಹಾ ಹ ಇರೇ ಇರ್ತಾನ ಅಣ್ಣ ಅದು ಕರೆಕ್ಟ್ ಅದಣ್ಣ ನಿನ್ ಮಾತನ ಕರೆಕ್ಟ್. ಹ್ಹಂಡ್ರೆಡ್ ಪೆರ್ಸೆಂಟ್ ಇಸ್ ಕರೆಕ್ಟ್ ಇದ್ ಮಾತ್.
ಅದಕ್ಕೆ ನಾವವು ಏನ್ ಮಾಡಕ್ ಹೋಗಲ್ಲಪ್ಪ ನಮ್ದ ಏನ ಇರ್ತ ಕೆಲ್ಸ ಮಾಡ್ತೀವಿ ಹೋಗತೀವಿ.
ಒಂದೊಂದ್ ದಿನ ಇಲ್ಲಿ ಯಾವಾಗನ ಆರಾಮ ಎಲ್ಲರ್ದಾಗ ಸ್ವಲ್ಪ, ಆರಾಮಲ್, ಫೋನ್ ಪೆದ್ಗ ನಂಬರ್ ಇರತದ ನಂಬರ್ ತೊಗೊಂಡುಗೆಸಿ ಅಚ್ತಿನಿ ಫೋನ್ ನಾನ್.
ಹ್ಮ್.
ಫಿನೇ ಹಚ್ಚೋನ ಸೀದಾ ರೂಮಿಗೆ ತಂದುಕೊಡ್ತಾರೆ. ಊಟ ಊಟ ಮಾಡೋ ಮಕ್ಕಳು ಒಂತರ ಅಲ್ಲೆಲ್ಲೇ,
ಎಲ್ಲಾರ ಕ್ಲೋಸ್ ಆಗ್ಬ ವೇಟ್ರ ಗಿಟ್ರ ಇಎಲ್ಲಿ ಫೋನ್ ಹಚ್ಚಿರಿ ಇಲ್ಲಿ ಬಂದ ಕೊಡಪ್ಪ ಅಂದ್ರೆ ಕೊಡ್ತಾರ. ಡಿಲರಿ ಮಾಡ್ತಾರೆ ಹೋಮ್ ಡೆಲಿವರಿ ಅಂಗಯ್ತ ಮತ್ತೆ ಇಷ್ಟು ನಂಬಿಕೆ ಇಟ, ಕೊಟ್ರ ಅವರು ಮತ್ ಏನ್ ದೋಖಾ ಕೊಟ್ರ, ಸರಿ ಅನ್ಸಲ್ ನಮ್ಗೆ ನಾವ್ ದೋಖ ಕೊಟ್ರ ಮತ್ ನಮ್ಗೂ ಬ್ಯಾರೆ ದೋಖ ಕೊಡ್ತಾರ.
ಹ್ಮ್ ನ ಕರೆಕ್ಟ್ ನನ್ನ ನಮ್ಮ ಹೋಟಲ್ಗಿ ಅವ್ರು, ಅವ ಅವ್ರ ಹೋಟ್ಲಿಗೆ ನಮ್ಮ್ ರೂಮಿಗೆ ಒಂದ್ ಕಿಲೋಮೀಟರ್ ಪರ್ಕದ ಅಷ್ಟೇ.
ಹ್ಮ್ ಸ್ವಂತ ಮಾಲಕನು. ಇಲ್ಲ ಇಲ್ಲ ಚಾರ್ಜ್ ಒಂದ ರೂಪಾಯಿ ತೊಗಲ್ಲ ಅವುರು.
ಹ್ಮ, ಹ
ಯಾಕಂದ್ರೆ ಇಲ್ಲಿ ಇಲ್ಲಿ ಊಟ ಮಾಡಕೊಂತ ಒಂದ್ ಆರು ತಿಂಗ್ಳ ಆಯ್ತಾಲ್ಲ ನಾನ್. ಗತ್ತಬಿಟ್ಟ ಅದ್ರಾಗ ನಾವು ಉತ್ತರ ಕರ್ನಾಟಕ ಮಂದ ಲ್ಲಾ ನಮ್ಗ ಪ್ರೀತಿ ಜಾಸ್ತಿ ಸಿಕ್ಬಿಟ್ಟದ ನಮ ನಮ್ ಆಡ ಭಾಷೆ ಆಗ್ಲಿ, ನ ನಡಕಂತ ನಡವಳಿಕೆ, ಆಗಲಿ ಎಣ್ಣ ಆಗಲಿ ಅವರು ಮ ಮ ತಿಳ್ಕೊಂಡ್ ಬಿಟ್ರ ಅವ್ರೆಲ್ಲ.
ಹಾ ಅಣ್ಣ ಕರೆಕ್ಟ್ಗ ಉತ್ತರ ಕರ್ನಾಟಕ ಮಂದಿಗೆ ಯಾರಾದ್ರೂ ಇನಾದ್ರೂ ಹೆಸಿರಿಟ್ಟಿಲ್ಲ. ಹಾ ಕರೆಕ್ಟ ಅದ.
ಬೆಂಗ್ಳೂರ ಹೋಲಿ ಒಂದು ಫಾರ್ಟಿ ಪರ್ಸೆಂಟ್ ಜನ. ಇರ್ತಾರೆ ಇಲ್ಲಿ
ಹಾ ಅದೇ ಕರೆಕ್ಟ್ ಅದ ಬೆಂಗ್ಳೂರ್ದಾಗ ಅವ್ರೆ ತುಂಬ್ಯಾರಣ್. ಈಗ ನಲ್ವ ತ್ತ ಐವತ್ತ ಪರ್ಸೆಟೇಜ್ನು ಅವ್ರ ಯಾರ ಫಿಫ್ಟಿ ಪರ್ಸೆಟೇಜ್ ಪೂರಕ ಪೂರ ಉತ್ತರ ಕರ್ನಾಟಕ ಮಂಧಿನೇ.
ಯಾಕಂತಂದ್ರ ಹಿಂಗ ದೋಕಾ ಮಾಡಿಕ ದೋಕಾ ಮಾಡಂಗ ಮತ್ ನಂಬಿಕೆ ಇದ್ ಮಾಡಾಂಗ, ಯಾಕಂತ ಅಂದ್ರ ಇಲ್ಲಿ ಉತ್ತರ ಕರ್ಡಟಕ ಮಂದಿ ಅಲ್ಲಿ ಒಬ್ಬರೇ ಇರ್ತದಲ್ಲ ಜೀವನ ಮಾಡಕ್ ಆಗತಿದಿಲ್ಲ.
ಹಾ ಕರೆಕ್ಟ್,
ಹ್ಮ್ ಯಾಕಾದ್ರೆ ನಮಗೆ ಉಳಿಸಾರ್ ಮಿದ್ಳು ಇದ್ದವ್ರು ಕಲ್ತ್ಗೆಸಿಂದ.
ಹ್ಮ್ ಹ್ಮ್ ಮೊದ್ಲ್ ನಿಂತ ದೊಡ್ಡವ್ರ ನಿಂತೆ ಮರ್ಯಾದಿ ಉಳದದಾ.
ಅಂತರ ಯಾರನೋ ಅಂತರ ಯಾರನ ಒಂದ ಇಬ್ಬರು ಸಿಗ್ಬೋದು ಅಷ್ಟೇಸ್ದು ಸುದ್ದು ಮತ್ ಯಾರ್
ಹ್ಮ ಹ್ಮ ಅವ್ರದಾಗ ಒಬ್ಬನೇ ಒಬ್ಬ ಇಲ್ಲಾಂದ್ರೆ ಇಬ್ಬರು ಬಾಳ ಐತ. ಅಂತ ದೋಖಾ ಮಾಡೋರು ಬಾಳ್ ಕರಗ್ ಇಟ್ಟಿರ್ತಾರಣ್ಣ ಉತ್ತರ ಕರ್ನಾಟಕ ಮಂದಿಗೆ ಅಲ್ಲಾದ್ರೂ ನೆನಸ್ತಾರ.
ಯಾಕಂದ್ರ ದುಡ್ಕನ್ ತಿನಂದ ಹೋಗ ಮಂದಿ ಆದ್ ನಂಬಲ್ಲಿ ಓದ ನಿಯತಗಿರ್ಬೇಕ. ಅಂದ್ರೆ,
ಹಾ,
ಇನ್ನೊಂದ್ ಸತಿ ಹೋದ್ರ ಕೆಲ್ಸ ಆದ ಬಾರಪ್ಪ ಅಂತ ಕರಿತಾರ. ಹೌದ ಇಲ್ಲ ಅಣ್ಣಾ ನಾ ಹೇಳು ಮಾತ್ ಕರೆಕ್ಟ್ ಅದ ಇಲ್ಲ ಅಣ್ಣಾ.
ಹ ಅಣ್ಣಾ ಕರೆಕ್ಟ ಅದ ಅಣ್ಣಾ ನಿನ್ನ್ ಮಾತ.
ಬರ ಹಿಂಗೆ ಮಾಡಿಕಂತ ಹೋಗಿ ಮಂದಿಗೆಲ್ಲ ಯಾಮಾರಿಷ್ ಅಂತ ಹೋಗಿ ನಂಬಿಕೆ ದ್ರೋಹ ಮಾಡಿಕ್ ಮಾಡಿದ್ರ ಅನ್ಕೂ ಒನ್ ತುತ್ತ್ ಕುಳ್ಳ ಸಿಗಲ್ಲ ಮುಂದ.
ಹ್ಮು ಮುಂದ್ ಸಿಗಲ್ಲ್ ಅಣ್ಣಾ ಮುಂದ್ ಸಿ
ಹ್ಮು ಎಲ್ಲಿದ್ರಾಗ ಅವರ ಮನುಷ್ಯರಿಗ್ ಮೋಸ ಮಾಡ್ತ ಬಿಡ. ಮನುಷ್ಯರಿಗೆ ಮಾಸ ನಮಗ ನಾವೇ ಮೋಸ
ಹಾ ಹಾ ಕರೆಕ್ಟ್ ಅದ ಅಣ್ಣಾ.
ಅದು ಕರೆಕ್ಟ ಮತ್ತ್ ಎಲ್ಲು ಹ್ಮು ಎಲ್ಲು ಹೋದ್ರು ನಿಯತ್ ಲೇಸ್ಟ್ ಇರ್ಬೇಕ್ ನಿಯತ್ ಲೇಸ್ಟ್ ಇಂದ ಬದಕ್ಬೇಕ ಅದಕ್ಂತಾರ್
ಹಾ ಅಣ್ಣಾ ಅದಕ್ಕಂತಾರ ಮನಷ್ಯ ಹಾ ಮನಷ್ಯ ಅದಕ್ಕೆಂತಾರೋ ಅಣ್ಣಾ.
ಹ್ಮು ಇವಾಗ ಇರ್ತಾರ ಕೆಲವೊಬ್ರ ಈಗ ಇರ್ತಾರೆ ಕೆಲವೊಬ್ಬರು ಎಲ್ಲೇನ ಸಣ್ಣ ಪಾನ್ಪಟ್ಟೆ ಅಲ್ಲಿ ಸಣ್ಣ ಒಂದ ತಿಂಗ್ಳ್ ತನ ಊಟ ಮಾಡ್ತಾರ ರೊಕ್ಕ ಕೊಡ್ತಾರ ಬರ್ತಾರ ಬರ್ತಾರ ಆಮೇಲೆ ಲಾಸ್ಟ್ಗೆ ಬಂದ ಒಂದ ಹದಿನೈದ ದಿನ ಉದ್ದರಿ ಒಂದ್ ಹದ್ನೈದ ದಿನ ಹದನೈದ ದಿನ ಊಟ ಮಾಡೋದು ತಂಬಾಕ್ ತಗೋ ಅದ ಏನ ಏನೇನೋ ತೋಗೋತಾರ ಅವರ ಎಲ್ಲ ತಗೊಂಡ್ಸಿದ್ದ್ ಆಮೇಲೆ ಲಾಸ್ಟ್ ಯಾರಿಗೆ ಹೇಳಾರದ ಗೋಳ ಆ ಕಡೆ.
ಗೋಳ ಕಟ್ಟಿರ ಹಾ ಹಾ ಕರೆಕ್ಟ್ ಅದ ಅಷ್ಟು ಮಾಡ್ಬಿಡ್ತಾರ ಅವರ್. ತಿನಸ್ ತಿಂದಕಿರ್ ಹದಿನೈದ ದಿನ ತಿಂದಕಿರ್ ಇನ್ನ ಹದಿನೈದ ದಿನ ಉಳದಿದ್ದ ಹೋಗ್ಬಿಡತ್ತ್.
ಹ್ಮು ಹ್ಮು ಮುಂದ ಮುಂದ ಬಾರ. ಹಾ ಮುಂದ್ ಬರೋದಿಂದ್ ಹೇಳ ಮತ್ತ್. ಮತ್ತ ಅವ್ರ ಬ್ಯಾರೆ ಕಡೆ ಇಡ್ಬೇಕಾಗತ ಸದ್ದೆ ಅಲ್ಲಿ ಇದ್ದಲ್ಲಿ ಬರಕಾಗಲ್ಲ ಅವ್ರ್.
ಹಾ ಹಾ ಕರೆಕ್ಟ್ ಅದ್.
ಹ್ಮು ಅಲ್ಲಿದ್ದಲ್ಲಿ ಬರೋದ್ರ ಬಂದ್ರ ಅವ್ರು ಬಿಡ್ತಾರ ಬೆಂಗಳೂರ್ ಮಂದಿ ಅವ್ರ ಕಟ್ಟ್ಯಾಕಿಸೋಡಿತಾರ.
ಹ್ಮು ಹ್ಮು ಹ್ಮು ಇವತ್ತಲ್ಲಾನ ನಾಳೆ ಸಿಗ ಸಿಗ್ತಾನ್ ಅಣ್ಣಾ ಎಲ್ಲಿ ಹೋಗಲ್ಲ. ಏನ್ರ ಏನ್ ಕೆಲ್ಸನ ಬಂದರೆ ಹ್ಮು.
ಯಾಕಂದ್ರ ಬೆಂಗಳೂರ್ ಮಂದಿ ಬಾಳ್ ಡೇಂಜರ್.
ಅಣ್ಣಾ ನಾನು ಹೋಗಿಲ್ಲಾ ಕೇಳ್ಕೊಂತಿನಿ ಬಾಳ್ ಡೇಂಜರ್ ಅದ್ ಅಂತ ಬೆಂಗ್ಳೂರ್ ಮಂದಿ. ದಾದಾಗಿರಿ ಮಾಡೋರ್ ಅದು ಇದು ಬಾಳ ಅದು. ಎಷ್ಟು ತಗ್ಗಿ ಮುಕ್ಕಿ ಹೊತ್ತಿವಿ ಅಷ್ಟ್ ಚಲೋ.
ಅವ್ರಿಗೆ
ಹಾ ಅಣ್ಣಾ.
ಬ್ಯಾಲೆನ್ಸ್ ಇರ್ತ ರೊಕ್ಕ ಎಲ್ಲ ಮಾಡಿ ಗಳಿಸಿರ್ತಾರ ನಮ್ದ್ ಒಬ್ಬರದೇನ್ ಅದೇನ್ ದೊಡ್ಡಗೋದಲ್ಲ ಅವ್ರಿಗೆ ಏನು ಊಟ ಇಟ್ಟ ಪಡೋದೇನ್ ದೊಡ್ಡಾಗದಲ್ಲ ಅವ್ರಿಗೆ ಇರೋದಲ್ಲಿ ನಿಯತ್ತಾಗಿ ಇರ್ಬೇಕಷ್ಟೇ.
ಹಾ ಕರೆಕ್ಟ್ ಅದಾನೆ ನಿಯತ್ತಾಗಿ ಇರ್ಬೇಕು ಎಲ್ಲಾದ್ರೂನು. ಎಲ್ಲೇ ಹೋಗ್ಲಿ ಅವ್ ನಿಯತ್ತಾಗಿ ಹೋಗ್ತಿರಿ ನಿಯತ್ತಾಗಿ ಬರ್ಬೇಕ್. ಹ್ಮು ಇಲ್ಲಾಂದ್ರ ಇರಲ್ಲ ನಾವ್.
ಇದ್
ಹ್ಮು ಹ್ಮು.
ಯಾಕ್ ಹ್ಮು ನೀ ಏನ್ ಮಾಡ್ತಿ ಈಗ. ಅವನ್ ಮಕಕ್. ಹ್ಮು
ಏನ್ ಸಲ್ಲ ಪಕ್ಷಿ ಇಲ್ಲ ಸುಮ್ಮ ಕೂತ್ತಿವಿ ಇಲ್ಲ. ಶಾಪೂರ್ ಬಂದಿದೆ ಸ್ವಲ್ಪ. ಎಲ್ಲ ಆರಾಮ ಅಣ್ಣಾ ನಿಮ್ಮ ಮನ್ಯಾಗ್ ಎಲ್ಲ ಆರಾಮರ್ಲ್ಯಾ.
ನಮ್ಮನೆಲ್ಲ ಆರಾಮಂದನಪ್ಪ ಅನಸ್ತಾರ ಮನೆಗೆ ನನಗೆ ಊರಿಗಿ ಬಾ ಊರಿಗಿ ಬಾ ಅಂತಾರ.
ಹ್ಮು ಹ್ಮು ಮೊಹರಂಕ್ ಹೋಗ್ಬೇಕಲ್ಲ ಅಣ್ಣಾ ಊರಿಗಿ.
ಅದೇ ಹೋಗ್ಬೇಕ್ ಇವಾಗ್ ದೇವರ್ ಎಲ್ಲಾ ಕುಂತಾವ್ ಅಂತ ಊರಾಗ್ ಇನ್ನ್ ಕುಂದ್ರಸಿಲ್ಲ ಅಂತ ಅದ್ ಏನೋ ಗುದ್ಲಿ ಹಕ್ತಾರಲ್ಲ ಗುದ್ಲಿ ಹಾಕ್ಯಾರ ಅಂತ.
ಹಾ ಗುದ್ಲಿ ಹಾಕಾರ ಅಂತೆ ಮತ್ತ್ ದೇವರ್ ಅದು ಕುಂದುರ್ತಿಬೇಕು ಮಾರಮ್ಮ ದೇವರು ದೊಡ್ಡ ದೇವ್ರು ಇತರ ಬಿಡು
ಇನ್ನ ನಾಲ್ಕು ದಿನ ಕೂಂದ್ಸತ್ತಾರ ದೇವ್ರನ
ಹ್ಮ ಹ್ಮ ಹೋಗಬೇಕ್ ಅಣ್ಣ ಸಂಡೆ ಗಿಂಡೆ
ಹಾ ಹೋಗಬೇಕ್ ಇವಾಗ ಊರ್ ಕಡೆ ಯಾಕ್ ಕುಂಬರ್ತಾವಲ್ಲ
ಹ್ಮ್ ಹ್ಮ್ ಇನ್ನೊಂದು ನಾಲ್ಕೈದ್ ದಿನ ಹೋಗ್ಬೇಕ್ ಅನಂಗಾಯ್ತು ಮಸ್ತ್ ಎ
ಹ್ಮ್ ಹೋಗ್ಬೆ ಹೋಗ್ಲಕ್ಕ ಅಂದ್ರೆ ನಡೆಯಲ್ಲ ಯಾಗಾದ್ರೂ ಊರ್ ಕ ಹೋದು ಅಂತಾರೆ ಎಲ್ಲಾ ನಮ್ ಫ್ರೆಂಡ್ಸ್ ಎಲ್ಲ ಕಲಿಯೋದೆಲ್ಲ ಇವಾಗ
ಹ್ಮ ತೆಂತು ಪಸ್ಟ್ ಒನೆನ್ ಹತ್ ತನ ಕಲ್ತಿರ್ತಿವಿ ಎಲ್ಲರೂ ಕುಡಿತಾರ ಮೊರಂದಾಗ
ಹ್ಮ್ ಪ್ರತಿಯೊಬ್ಬರ್ ಬೆಂಗಳೂರು ಹೋದರು ಮಾರಾಷ್ಟ್ರ ದುಡ್ಲಕ್ ಹೋದರು ಎಲ್ಲರೂ ಬರ್ತಾರೆ ಅವಾಗೆ
ಹ್ಮ್ ಎಲ್ಲರೂ ಬರ್ತಾರ ಮೊರಮ್ ಗ ಎಲ್ಲಾ ಎಂಜಾಯ್ಗ್ ಜಾಯ್ ಮಾಡಿ ಒಂದ್ ನಾಲ್ಕೈದು ದಿನ ಶಿಸ್ತ್ ಇದ್ದು ಚಕೋಲ್ಲಿ ಪಕೋಲ್ಲಿ ಒಡದು ಬತ್ತ ಬಂದುಬೂಡೊ
ಹ್ಮ್ ಅದೇ ಕೆಲಸ ಈಕಂದ್ರೆ ಹ್ಮ್ ಫ್ರೆಂಡ್ಸ್ ಬಂದಿರ್ತಾರ ಎಲ್ಲಾ ಹಳಿ ನಮ್ ಇವ್ರ ಇರ್ತಾರಲ್ಲ ಅವ್ರ ಬಂದಿರ್ತಾರ
ಹ್ಮ್
ಅರ ಮುಂದೆಲ್ಲ ಅಲೆ ಆಡ್ತೀವಿ ನಾವು ಅದೆಲ್ಲ ಕುಣಿಯದು ಬೋಸೆ ಆಡೋದೆನ್
ಹ್ಮ್ ಹ್ಮ್ ಎಲ್ಲಾ ಮೊರಮ್ ಅಜ್ಜಾ ಅ ಅಂಗಂತ ಮೊರ ಆ ಬಟ್
ಸಣ್ಣ ಮಂಜಲೂ ಫುಲ ಒಂದು ಸುತ್ತಮುತ್ತ ಇಪ್ಪತ್ತು ಹಳ್ಳಿ ಬರ್ತವ ನಮ್ಮೂರು ಮೋರಮ್ ನೋಡಕ.
ಬಾವ್ ಅಜ್ಜ್ ಆಗ್ತದ ಹಂಗಂದ್ರೆ
ಹ ಸರಿ ದೋಸ್ತ ಬೇರವರು ನಾನ್ ಪೋನ್ ತಗೋತ್ತಾರ ಆಮೇಲ್ ಹಚ್ಚತ್ತೀನಿ ಪೋನ್ ನಿನಗ
ಹಾ ಆಯ್ತ್ ನೋಡ